ಹ ಹಲೋ ಕೇಳ್ ಬರ್ತಿದಯಾ ನಿಮ್ಗೆ
ಹಾ
ಹಾ ನಂದು ಬರ್ತಿದೆ ನಿಮ್ದು
ನಮ್ದಿಲ್ಲ
ಹೌದಾ ಒಂದು ಬಂತು ಹ್ಮ ಅವಾಗ್ಲೇ ಮೇ ಬಿ ಅದು ಕಟ್ಟಾಗಿದೆ ಅದಕ್ಕೆ ಅನ್ಸುತ್ತ ಹ್ಮ್ ಮತ್ತೆ ಏನೋ ಹೇಳ್ತರಲ್ಲ ಅವಾಗ್ಲೇ ಎಲ್ಲ ಹೋಗಿದ್ದೀರಿ ಅಂತ
ಅದೇ ನೀವು ಪ್ರವಾಸ ಎಲ್ಗ ಹೋಗ್ಬೇಕು ನೆಕ್ಸ್ಟ್ ಅದಾದ್ಮೇಲೆ
ಆ ನಿನ್ ಅದೇ ಒಂದ್ ಎರಡು ವಾರದಿಂದ ಎ ವಾರ ಒಂದ್ ವಾರದಿಂದೇ ಮತ್ತ ಹೋಗಿದ್ದು ಆದ್ರೆ ರಜೆ ಇತ್ತು ನಮ್ಗೆ ಕಾಲೇಜು ಓ ಇಲ್ಲಾಗ ಹೋಗ್ಬೇಕಾದ್ರೆ ನಾನು ನೆಕ್ಸ್ಟ್ ಅ ಕೇರಳ ಉ
ಕೇಳ ಒಂದು
ಹ್ಮ್ ಕೇರಳ ಹೋಗ್ಬೇಕು ಅಂತ ಇದ್ದೀವಿ ಕೇದಾರ್ನಾಥ್ ತೋಗ್ಬೇಕು ಅಂತ ತುಂಬಾ ಆಸೆ ಐತೆ ಮುಂದೆ
ಹ್ಮ್ ಹ್ಮ್
ಹ್ಮ್ ಹೋಗ್ಬೇಕು ಯಾದಾದ್ರುೂ ನಿಮಗೆ ಯಾವ್ದಾದ್ ಇದೆಯಾ ಆಸೆ ಎಲ್ಲಾದ್ರೂ ಹೋಗ್ಬೇಕಂತ
ಹ ನಮಗೆ ಕಾಲೇಜ್ ರಜಾ ಇದ್ದಾಗ ಹೋಗ್ಬೇಕು ಅಂತ ಆಸೆ ಐತೆ
ಹೌದೇ ನಾ ಕಾಲೇಜ್ ರಜಾ ಇೀವಾ ನಿಮ್ಗೆ
ಇಲ್ಲ ರಜಾ ಇಲ್ಲ
ಯಾವಾಗ ಹಾಲಿಡೇ ಇರೋದು ಕಾಲೇಜಿನ ನಿಮ್ಗೆ
ನಮಗೆ ಸಂಡೆ ಒಂದೇ
ಹೌದಾ ಅಂದ್ರೆ ಹ್ಮ್ ಸಂಡೆ ಅಂದ್ರೆ ಈ ಇದು ಎಕ್ಸಾಮ್ಸ್ ಮುಗ್ಮೇಲೆ ಹಾಲಿಡ ಕೊಡಲ್ವಾ ರಜಾ ಕೊಡಲ್
ಕೊಟ್ಟಿದ್ರ ಅಲ್ಲಿ ಒಂದ್ ತಿಂಗಳ
ಹೌದಾ ಹ ಹ ಎಷ್ಟೊತ್ತಾಗುತ್ತೆ ಅಂಕಲ್ ಬರೋದು ಇಲ್ಲ ಇರ್ತೀನಿ ಆಮಲೆ ಹ್ಮ
ಏನ್ ಊಟ ಮಾಡುದ್ರಿ
ರೈಸ್ ಮತ್ತೆ ರಸಂ ನಂಗೆ ಹುಷಾರಿಲ್ಲ
ಹಾ ಹಾ
ಅದಕ್ಕೆ ಹ್ಮ್ ಮೆಣಸುದು ರಸ ಬರುತ್ತೆ ಗೊತ್ತ
ಹಾ
ಅದು ಮಾಡಕೊಟ್ಟಿದ್ರು ಅದನ್ನೇ ತಿಂದೆ ಚೆನ್ನಾಗಿತ್ತು
ನಮ್ಮ ಮನೆಯಲ್ಲೂ ಇವಾಗ ಪಲವು ಒಪ್ಪಿಟ್ಟ ಮಾಡಿದ್ರು
ಹೌದಾ
ಚೆನ್ನಾಗಿತ್ತು ತಿಂದೆ
ಹೌದ ಮತ್ತೆ ಎಲ್ಲಾದ್ರೂ ಕಾಲೇಜ್ ಕಡೆಯಿಂದ ಎಲ್ಲೂ ಕರ್ಕೊಂಡ್ ಹೋಗಲ್ವಾ ನಿಮ್ಗೆ
ಕರ್ಕೊಂಡ ಹೋಗಿದ್ರು ಹೋದರ್ಷ ಹಾ ಹಾ ನಿಮಗೆ ನಮಗೆ ಅದೇ ದಾಂಡೇಲಿ ಜಿಪ್ಲೈನ್
ಹಾ ಹಾ
ಅಲ್ಗೆ ಹೋಗಿದ್ವಿ ಆಮೇಲೆ ಮೈಸೂರ್ಗೇ ಹೋಗಿದ್ವಿ ಮೈಸೂರು ಅರಮನೆ ಹಾ ಆ ಕಡೆ ಹೋಗಿದ್ವಿ ಮೈಸೂರ ಆ ಕಡೆ
ಹೌದಾ
ಹಾ ಹಾ
ಮತ್ತೆ ಚೆನ್ನಾಗಿತ್ತ ಎಲ್ಲಾ
ಹಾ ಎಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್ ಜೊತೆ
ಹಾ ಹಾ
ಎಂಜಾಯ್ ಮಾಡ್ಕೊಂಡು ಹೋಗ್ಬಂದ್ವಿ
ಹಾ ಹೌದಾ ಮತ್ತೆ ನಿಮ್ಗೆ ಎಲ್ಲಾದ್ರೂ ಹೋಗ್ಬೇಕು ಅಂತ ಆಸೆ ಇದ್ಯಾ
ಹಾ ಹೋಗ್ಬೇಕು ಅಂತ ಆಸೆ
ಎಲ್ಲಿ
ನಾವು ಕೇರಳ ಆ ಕಡೆ ಹೋಗ್ಬೇಕು ಅಂತ ಇದ್ದೀವಿ
ಹೌದಾ
ಹಾ
ಚೆನ್ನಾಗಿರುತ್ತ ಅಲ್ಲಿ ಪ್ಲೇಸ್ ಎಲ್ಲಾ ಗೊತ್ತ ಇದು ಕೊಡಾಯ ಕೊಡಕ್ಕೆನಾಲ್ ಹೋಗ್ಬೇಕು ಚೆನ್ನಾಗಿದೆ ಗೊತ್ತ ಅಲ್ಲೆಲ್ಲ ಸ್ಥಳಗಳು ತುಂಬಾ ಚೆನ್ನಾಗಿದೆ ಕೊಡ
ಹೋಗ್ಬೇಕು ನೀವು ಚೆನ್ನಾಗಿದ್ದಾವೆ ಅಂತ ಹೇಳ್ತ ಎಲ್ಲ ಹೋಗ್ಬರ್ತೀವಿ
ಅಷ್ಟೊಂದೆಲ್ಲಾ ಪ್ಲೇಸಸ್ ಇಟ್ಟು ಕೊಡಕೆನಾಲ್ ಮಾತ್ರ ಈ ಈ ವೆದರ್ಗೆ ತುಂಬಾ ಚನ್ನಾಗಿ ಎಷ್ಟು ಚೆನ್ನಾಗಿರುತ್ತೋ ಮತ್ತೆ ಇನ್ನೆಲ್ಲೆಲ್ಲಿ ಹೋಗಿ ಇರುತ್ತ ಮೈಸೂರ್ ಹೋಗಿ ಮೈಸೂರು ರಮನೆ ಅಲ್ಲೆಲ್ಲಾ ಹೋಗಿ ಹಾ ಹೌದು ಅದು ಚೆನ್ನಾಗಿತ್ತು ಮತ್ತೆ ಕೆ ಆರ್ ಎಸ್ ಡ್ಯಾಮ್ಗೆ ಹೋಗಿದ್ವಿ ಅಂದ್ರೆ ರಾತ್ರಿ ತುಂಬಾ ಚೆನ್ನಾಗಿರುತ್ತದೆ ಹ್ಮ್ ಮತ್ತೆ ನಮ ಸ್ಕೂಲ್ ಟ್ರಿಪ್ ಇದ್ದವಾಗ ಎಷ್ಟು ಪ್ಲೇಸ್ ಹೋಗಿದ್ವಿ ಅಂದ್ರೆ ತುಂಬಾ ಪ್ಲೇಸಸ್ ಹೋಗಿದ್ವಿ ಅಲ್ಲೆಲ್ಲ ಎಷ್ಟು ಚೆನ್ನಾಗಿತ್ತು
ಕಾಲೇಜಲ್ಲಿ ಯಾವ ಪ್ಲೇಸ್ಗೆ ಕರ್ಕೊಂಡ ಹೋಗಿದ್ರಿ
ನಮ್ ಕಾಲೇಜ್ ಅಲ್ಲಿ ಕರ್ಕೊಂಡೆ ಹೋಗಿರ್ಲಿಲ್ಲ ಈ ಟ್ರಿಪ್ ಎಲ್ಲ ಪ್ರವಾಸಕ್ಕೆಲ್ಲ ಕರ್ಕೊಂಡೆ ಹೋಗಿಲ್ಲ ನಮ್ಗೆ
ಹೌದಾ ನಮ್ ಕಾಲೇಜಲ್ಲಿ ಕರ್ಕೊಂಡ್ ಹೋಗ್ತಾರೆ ಈ ವರ್ಷ ವರ್ಷ ಕರ್ಕೊಂಡ ಹೋಗಿಲ್ಲ ನಾವೇ ಹೋಗ್ಬೇಕು ಅಂತ ಇದ್ದೀವಿ
ಹೌದು ಹೋಗ ಬನ್ನಿ ಅವ್ರು ಕರ್ಕೊಂಡ್ ಹೋಗಿಲ್ಲ ಅಂದ್ರೆ ನಾವು ಹಂಗೆ ಮಾಡ್ಬೇಕು ಇತ್ತು ಅವಾಗ ಆವಾಗೆಲ್ಲಾ ನಮ್ಗೆ ಅಷ್ಟ ಇರ್ಲಿಲ್ಲ ಹೋಗ್ಬೇಕು ಅಂತ ಎಲ್ಲ ಇವಾಗ ಗೊತ್ತ ಹೋಗ್ಬೇಕು ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಹೋದ್ರೆ ಚೆನ್ನಾಗಿರುತ್ತೆ ಒಂಥರಾ
ಹಾ ಚೆನ್ನಾಗಿರುತ್ತೆ ಎಂಜಾಯ್ ಮಾಡ್ಕೊಂಡು ಬಸ್ಸಾಲೆ ಎಲ್ಲ
ಹೌದು ತುಂಬ ಚಮನ್ ಬರಬ ಮತ್ತೆ ನಿಮ್ಗೆ ನಾನ್ ವೆಜ್ ಎಲ್ಲ ಇಷ್ಟ ಆಗಲ್ವಾ
ನಾನ್ ವೆಜ್ ಇಷ್ಟ ನಿಮಗೆ
ಎ ತ
ನಮಿಗೂ ಚಿಕನ್ ಬಿರಯಾನಿ
ಹ್ಮ
ಆಮೇಲೆ ಕಬಾಬು ನಮ್ ಕಡೆ ಎಲ್ಲಾ ಅದೆಲ್ಲಾ ಮಾಡೋದು ಮದ್ವೆಗೆಲ್ಲ ಹಾ ಮದ್ ಮನೆ ಫಂಕ್ಷನ್ ಇದ್ದಾಗ ಹಾ ಹಾ
ನಿಮಲೆ ಎಲ್ಲಾ ಸತ್ಯಹಾರಿ ಮಾಡ್ತಾರೆ ನಾನ್ ವೆಜ್ ಮಾಡಲ್ಲ ಅ ಸಂಡೇ ಭಾನುವಾರ ಮತ್ತೆ ಭಾನುವಾರ ಶನಿವಾರ ಸೋಮವಾರ ಬಿಟ್ಟು ಇನ್ನೆಲ್ಲಾ ಟೈಮ್ ಅನ್ನು ಮಾಡ್ತಾರೆ ನಾನ್ ವೆಜ್
ಇಲ್ಲ ನಮ್ಮ್ ಮೂರ್ ಕಡೆ ಏನಾದ್ರು ಫಂಕ್ಷನ್ನು ಏನಾದ್ರು ಇದ್ರೆ ಬಿರಿಯಾನಿ ಕಬಾಬು ಆತರ ಮಾಡ್ತಾರೆ
ಹೌದಾ ಮತ್ತೆ ಯಾವಾದ ಅಡಗೆ ಮಾಡಕ್ ಬರುತ್ತಾ ನ ಯಾವ್ದ್ ಬರ್ತ್ತೆ ಮೇಡಕ್ಕೆ
ನಮಗೆ ಚಪಾತಿ ಮಟ್ಟೆ ಪಲ್ಯ
ಹೌದಾ ನಂಗ ನಿಮ್ ಬಿರಿಯಾನಿ ಮಾಡಕ್ ಬರುತ್ತಾ
ಹಾ ಬರುತ್ತೆ ಬಿರಿಯಾನಿ ಮಾಡಕ್ಕೆ ಅದೇ ಹ ಅದು ಟಮಾಟೆ ಹಣ್ಣು ಲಿಂಬೆಹಣ್ಣು
ಹ್ಮ್ ಹ್ಮ
ಹ್ಮ್ ಮೆಂತೆ ಸೊಪ್ಪು ಎಲ್ಲ ಕಟ್ ಮಾಡ್ಕೊಂಡ್ ಇಟ್ಕೋಬೇಕು ಈರುಳ್ಳಿ ಮೆಣಸಿನ್ಕಾಯಿ ಆಮೇಲೆ ಇದು ಒಗ್ಗರಣೆ ಆಗ್ಬೇಕು ಎಣ್ಣೆ ತಗೊಂಡು
ಹಾಂ
ಹ ಈರುಳ್ಳಿ ಟಮಟೆ ಹಣ್ಣು ಚೆನ್ನಾಗ್ ಬೆಂದ್ಮೇಲೆ ನೀರ್ ಹಾಕ್ಬೇಕು ನಮಗ್ ಎಷ್ಟು ಬೇಕೋ ಅಕ್ಕಿ ಎಷ್ಟ್ ಇಕ್ಕೊಂಡಿರ್ತೀಯೋ ಅಷ್ಟ್ ನೀರ್ ಹಾಕ್ಬೇಕು
ಹ್ಮ
ಹಾಕಿ ಅಕ್ಕಿ ತೊಳ್ದ ಹಾಕದ್ಮೇಲೆ ಒನ್ ಚಿಕನ್ ಹಾಕ್ಬೇಕು.
ಹ್ಮ್
ಚಿಕನ್ ಹಾಕಿ ಉಪ್ಪು ಖಾರ ಹುಳಿ ಎಲ್ಲ ಹಾಕಿ
ಹ್ಮ
ಅದು ಬಿರಿಯಾನಿ ಪೌಡರ್ ಅಂತ ಸಿಗುತ್ತೆ
ಹ್ಮ್
ಅದ್ ಹಾಕ್ಬೇಕು ಹಾಕಿ ಹಾ ವಿಜಿಲ್ ಮಾಡಬೇಕು
ಹೌದಾ
ಹಾ ಹತ್ತ್ ನಿಮಷ ಬಿಟ್ಟು ಅದಕ್ಕೆ ಮಸ್ ರು ಇದ್ ಮಾಡ್ಕೊಂಡು ತಿನ್ಬೇಕ್ ಚೆನ್ನಾಗಿರುತ್ತೆ.
ಹೌದು ನಮಗೂ ಮಾಡಕ್ ಬರುತ್ತೆ ಒಂದೊಂದು ಚಿಕನ್ ಐಟಮ್ಮಲ್ಲೆಲ್ಲ.
ಹೂ ಹ್ಮ್
ಹ್ಮ್ ನಂಗೆ ಚಿಕನ್ ಫ್ರೈ ಮಾಡಕ್ ಬರುತ್ತೆ
ಹಾ ನನಗೆ ಚಿಕನ್ ಕಬಾಬ್ ಮಾಡಕ್ ಬರುತ್ತೆ.
ಹ್ಮ್ ಚಿಕನ್ ಫ್ರೈ ಒಂದು ಕಬಾಬ್ ಮಾಡ್ಬೋದು ಬಟ್ ಗಿರೈಸ್ ತಗೋಳಲ್ಲ ನಾನು
ಅದು ಏನು ಇಲ್ಲ ಕಬಾಬ್ ಪೌಡರ್ ತಂದು ಕಲಸಿ ಒಂದ್ ಹತ್ತ್ ನಿಮಿಷ ಇಟ್ಟು ಅದರಲ್ಲಿ ನಿಂಬೆ ರಸ ಹಾಕ್ಬೇಕು ಒಂದ ಸ್ವಲ್ಪ ಮೇಲೆ ಹಾಕಿ ಇವಾಗ ಎಣ್ಣೆ ಕಾದ್ಮೇಲೆ ಬಿಸಿ ಆಗುತ್ತಲ್ಲ ಅವಾಗ ಬಿಡ್ಬೇಕದು ಚಿಕನ್ ಹಾ ಚೆನ್ನಾಗಿರುತ್ತೆ.
ಹ್ಮ ನಂಗೆ ಫ್ರೈ ಮಾಡಕ್ ಬರುತ್ತೆ ತುಂಬಾ ಚೆನ್ನಾಗಿ
ಹೌದಾ ಹಿಂಗೆ ಅದು ಹೆಂಗ್ ಮಾಡೋದು.
ಚಿಕನ್ ತಗೊಂಡ್ ಬಂದು ಅದ್ರಲ್ಲಿ ಫಸ್ಟು ಅದು ಸ್ವಲ್ಪ ಹ್ಮ ಆ ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕಿ ಆಕಿದ್ದಾದ್ಮೇಲೆ ಅದ್ರೊಳಗಡೆ ಫಸ್ಟು ಆಹ ಈ ಇದು ಬರುತ್ತೆ ಗೊತ್ತಾ ಲವಂಗ ಚಕ್ಕ ಆಮೇಲೆ ಗೋಡಂಬಿ ಬಿ ಎ ಎಲಕ್ಕಿ ಎಲ್ಲ ಹಾಕೋಬೇಕು.
ಹಾ
ಅದೆಲ್ಲಾ ಹಾಕೊಂಡ್ ಇದಾದ್ಮೇಲೆ ಅದು ಸ್ವಲ್ಪ ಫ್ರೈ ಆದ ಇದ ಆದಾದ್ಮೇಲೆ ನೆಕ್ಸ್ಟ್ ಈರುಳ್ಳಿ ಹಾಕ್ಬೇಕು ಅದ್ರ ಒಳಗಡೆ ಈರುಳ್ಳಿ ಹಾಕಿ ಇದಾದ್ಮೇಲೆ ಟೊಮೆಟೊ ಹಾಕ ಹಬೇಕು ಅದಾದ್ಮೇಲೆ ಒಂದ್ ಮಾಸ ಮಸಾಲಾ ರೆಡಿ ಮಾಡ್ಕೋಬೇಕು ಏನಂತ ಅಂದ್ರೆ ಅದ್ರೊಳಗಡೆ ಏನೇನ್ ಹಾಕ್ಬೇಕಂದ್ರೆ ಕೊಬ್ಬರಿನ ಸುಟ್ಬಿಟ್ಟು ಅದನ್ನ ಗ್ರೈಂಡ್ ಮಾಡ್ಕೊಂಡು ಸೈಡ್ಗ ಇಟ್ಕೊಂಡು ಮತ್ತೆ ಮಸಾಲೆ ಏನಂದ್ರೆ ಅಹ ಕೊತ್ತಂಬರಿ ಪುದನಾ ಆಮೇಲೆ ಅ ಮತ್ತೆ ಈರು ಬೆಳ್ಳುಳ್ಳಿ ಈರುಳ್ಳಿ ಮತ್ತೆ ಶುಂಠಿ ಎಲ್ಲಾ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸರ್ಗ ಹಕ್ ಹಕು ಅದ ಆದ್ಮೇಲೆ ನಿ ಅದನ್ನ ಅದ್ರೊಳಗಡೆ ನಾವು ಫ್ರೈ ಮಾಡಿರ್ತೀವಲ್ಲ ಈರುಳ್ಳಿ ಇಲ್ಲ ಹ್ರ ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ಮುಂದೆ ಏನ್ ಮಾಡ್ಬೇಕು ಅಂತ ಅಂದ್ರೆ ಅದ್ರೊಳಗಡೆ ಚಿಕನ್ ಹಾಕ್ಬೇಕು ಚಿಕನ್ ಹಾಕಿದ ಮೇಲೆ ಉಪ್ಪ ಪ್ಪಲ್ಲ ಹಾಕಿ ಚೆನ್ನಾಗ್ ಬೇಯಿಸ್ಬೇಕು ಎಣ್ಣೆ ಬಿಡ್ಬೇಕು ಅದ್ರಗೆ
ಹಾ
ಇ್ಣೆಲ್ಲಾ ಬಿಟ್ಕೊಂಡ ೊಂಡ ಆದ್ಮೇಲೆ ಇದು ಅಪ ಏನದು ಹ್ಮ್ ಹ್ಮ್ ನೀರ್ ಹಾಕಿ ಅಂದ್ರೆ ಚಿಕ್ಕದಾಗಿ ಲೈಟ್ ಆಗಿ ನೀರ್ ಹಾಕ್ಬಿಟ್ಟು ಫ್ರೈ ಎಲ್ಲ ಮಾಡ್ತಿರೋದು ಲಟೈಟ್ ಆಗಿ ನೀರ್ ಹಾಕ್ಬಿಟ್ಟು ಮತ್ತೆ ಕೊಬ್ಬರಿ ನಾವು ಅವಾಗ್ಲೇ ಗ್ರೈಂಡ್ ಮಾಡ್ಕೊಂಡಿರ್ತಿದಲ್ಲ ಅದನ್ನ ಹಾಕ್ಬೇಕು ಅದ ಹಾಕಿ ಅ ಆದ್ಮೇಲೆ ಪುದೀನಾ ಕೊತ್ತಂಬರಿ ಎಲ್ಲಾ ಕಟ್ ಮಾಡಿ ಸೈಡ್ಗೆ ಇಟ್ಟಿರ್ಬೇಕು ಆಮೇಲೆ ಚಿಕನ್ ಮಸಾಲ ಗರಂ್ ಮಸಾಲ ಮತ್ತೆ ಎಲ್ಲಾ ಏನೇನು ಮಸಾಲೆಗಳೆಲ್ಲ ಹಾಕ್ಬಿಟ್ಟು ಮತ್ತೆ ಕಟ್ ಮಾಡಿ ಅದು ಎಲ್ಲ ಬೆಂದ್ಮೇಲೆ ಲಾಸ್ಟ್ ಅಲ್ಲಿ ಅದ್ರ ಮೇಲೆ ಹಾಕ್ಬೇಕು ಹ ಚೆನ್ನಾಗಿರುತ್ತೆ ಮೆ ಫ್ರೈ ಮಾಡುದು ತುಂಬಾ ಇದು ಚಪಾತಿ ತ್ತಿಗೆ ಪರೋಟಾಗೆ ಎಲ್ಲ ಚೆನ್ನ ಮತ್ತೆ ರೈಸ್ ಸಿಗುತ್ತೆ ಚೆನ್ನಾಗಿರುತ್ತೆ ಮುದ್ದೆಗಂತೂ ತುಂಬ ಚನ್ನಾಗಿರುತ್ತೆ. ನೀವು ಮುದ್ದೆ ತಿಂತೀರಾ?
ಹಾ ತಿಂತೀವಿ
ಹೌದಾ ಚೆನ್ನಾಗಿರುತ್ತೆ ಮುದ್ದೆಗೆಲ್ಲ ಸರಿ ಬಂದೆ